ಹಲೋ
ಊಟಣ್ಣ
ಆತ್ರಿ ಅಣ್ಣ
ಏನ್ ಮಾದಕಾತಿರಿ
ಏನಿಲ್ಲ ಸುಮ ಕುಂತಿದ್ದ ನೋಡ್ರಿ ಏನ್ ಮಾಡತಿೇರಿ ನೀವು
ನಾವೇಏನಿಲ್ಲ ನೋಡ ದೇವ್ರದ ದೇವ್ರಗ ಹೋಗ್ಕ್ಕೇವಿ
ಹೂ ಆಕಾಶ್ ನಿಮ್ ಊರು ಯಾವುದು
ನಮ್ಮ್ೂರು ಚ್ಯಾತ್ನಾು ಯದ್ಗಿರ್ಬಲ್ಲಿಿ
ಎಷ್ಟು ಕಿಲೋಮೀಟರ್ದೆ ಅದಿರಿದ ಮೂರು
ಯಗಿರ್ಲಸಿಂದ ಹದ್ಿನೇಳೇಳು ಹದ್ಿನೆಂಟ ಆತ್ವಾ ಇ ಕಡೆ ಶಾಪ ಶಾಪ್ ಇರಿಂದ ಇಪ್ಪತ್ತೆಂಟುಾದ್ ನಿ ಮೂರುಷ್ಟು ಸೇಪುಲಸ್
ಯ್ ಶಾಪುರ ನ ಮೂರ ಮೂ ಎರಡ್ ನೂರ ಮೂ ಎರಡ್ ನೂರ ತೊಂಬತ್ ಕಿಲೋಮೀಟ್ರ ಐದ
ಬಾಳ್ ಸಾನಿ ಅದಪ್ಪಾ
ಎಳತಿಲ್ಲ ಊರಿ ಹೊಲೆ ಬೇಸರ ಪರತನಗೆ
ಅಂದ್ರ ಬಾಳ ಬ್ಯಸ್ರು ಬರ್ದ ಅಲ್ಲಿಗ್ ಹೋಗ್ಬೇಕಕ್ಂದ್ರ
ಅರೆ ಪಾ ಊರಿ ಹಜೆ ಅದನು ಬಾರ ಬಾರ ಬಾರಿ ಓರಿ ಹೊೆ ಮನೆ ಭೈ ತ ಮ ಹಾ ಎಲ್ಲಿ ಗರ್ಮೆಂಟ್ ಶೇಟ್ ಹತ್ತತ್ತು ಡಿಪ್ಲೊಮಾ ವೆಟ್ರನರಿ ಕೋರ್ಸ್ ಎರಡು ವರ್ಷ ಅದದ
ಹೂ
ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ತುಂಬ್ತಾರ
ಹೂ
ಹಾಗ ಎಷ್ಟದಂಗ ಬಿಡ್ತಾರೆ ಇವ ಇ ಬಿಟ್ರ ನೋಡ್ರ ಮತ್ತ
ಹಾ
ಅದ ಆಗ ಆಗಷ್ಟ ತುಂಬಿದೆವು ಅದು ಸೆಲೆಕ್ಟೆಡ್ ಆಗಿದೆೆವು
ಹೂ
ಸೆಲೆಕ್ಟೆಡ್ ಆಗಂದ ಸಲ ನಮಗೆ ಇಲ್ಲಿೇ ಶಾಪುರಕ್ಕೆ ದೂರ್ನಹಳ್ಳಿ ಕಾಲೇಜ ಇದು ಅಡ್ಮಿಷನ್ ಸಿಕ್ಕಿತ್ತು
ಈಗ ಅಲ್ಲಸನ್ ಇಿಗ್ ಬಂದ್ರ ನೀವು ಬೀದರ್ ಅರ್ಲಸಿಂದ
ಹತದ ಅಂತ ಹೇಳಿ ಬಂದೇವ್ರರಿ
ಹ್ಮ್ ಹ್ಮ್ ಪ್ರೈವೇಟ್ ಸೀಟ್ ಇಲ್ಲ ನೀವು
ಹ ಇವು ಕರ್ನಾಟಕದ ಐದೆ ಕೊಲದಾವಲ್ಲ ಪರಾವ ಶೆಟ್ ಇಲ್ಲ
ಈ ಕರ್ನಾಟಕದಾಗಐ್ ಕಾಲೇಜ್ದಾನ ಪೂರಿ ಕರ್ನಾಟಕ ಪೂರ
ಕರ್ನಾಟಕದಾಗ ಐದ ಕೊಲ್ಲದು
ಹ್ಮ್ ಹ್ಮ್
ಹ್ಮ್
ನೀ ದೋರ್ನಾಡಿಿಗೆ ಬಯಂದ ನಿಮ್ದ ಇಲ್ಲೆಲ್ಲ ಹದ ಕಾಲಸ
ಒಂದ್ ಬರ್ಗದಾಗ ಒಂದ್ ಹಾಸಂದಾಗ ಒಂದ್ ಎರಲ್್ರ ಏನ ಒಂದ್ ಐದಾರವ
ಈ ೋರ್ರಣಳಗೆ ಒಂದದನ್ನು
ಹಾ ಇಲ್ದುರ್ನಾಾಳ ಆ ನಮ್ ಬೀದರ್ ಸನಿ ಆಯತದಲ್ಲಾ
ಹ್ಮ ಉರ್್ದು ಎಲ್ಲ ದೂರ ಆತವ ಉಳ್ದು ಎಲ್ಲ ದೂರ ಆತವಣ
ಹ್ಮ್ ತುಂಬಾ ದೂರ ಆಯ್ತ ನವು
ಇದ್ರಕ ನ್ ದೂರ ಅದಾವ ನೋಣ
ಹ್ಮ್ ಅವ್ ಬಾಳ ದೂರ ಆಯ್ತ ನ ಇದನ ಇದು ಇದೇ ಸ್ವಲ್ಪ ಬಲ್ಲ ಆಯ್ತದ ನಾವ
ಹ್ಮ್ ಹ್ಮ
ಹ್ಮ್
ಬೇರೆ ಕೋರ್ಸ್ ಮಾಡಕಲ ಅನ್ನ ಈಗಲ್ಲ ಇದ ರಿಲೇಶನ್ ಏನ್ ನ್ಯಸ್ ಆದ ಮುಂದೆ
ಹ್ಞೂ ನಾವು ಡಾಕ್ಟ್ರ ಅಸಿಸ್ಟೆಂಟಗ ಎಮ ಬಿ ಬಿ ಎಸ್ ಸಿ ಓದ್ತಾರೆ ನೋಡಿ್ರರಿ
ಹ್ಮ
ಹ್ಮ್ ಅರಿಕ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆಗ ಹೋಗ್ಬೋದ ನಾವ್
ಹ್ಮ್ ಹ್ಮ್ ಎಷ್ಟ ಕೊಡ್ತ ಸ್ಯಾಲ್ರಿ ಸ್ಟಾರ್ಟಿಂಗ್
ಒಂದ್ ಇಪ್ಪತ್ತೈದ ಮೂವತ್ ಕೊಡ್ತಾರ
ಅಷ್ಟೇ
ಹ್ಮ ಅಷ್ಟೇ ಕೊಡ್ತಾರೆ ಎಲ್ಲ ಯಾವ್ ನಾವ್ ಯಾವ ಗರ್ಮೆಂಟ್ ದವಖಾನಿಗ ಹೋದುರ್ಬಿ ಅಷ್ಟೇ ಕೊಡ್ತಾರ ಪೈಲೆ ಮೂವತ್ಸ್ ಸಾವಿರೆ
ಏ ಇಲ್ಲೋ ಜಗ್ಗ್ಯದ ಈಗಾ
ಇದನೋ ಇದು ಡಿಪ್ಲೊಮ್ ವೆಟ್ರನರಿ ಅದಲ್ಲ ಇದು ಕಮ್ಮಿ ಅದಾ ಅಸಿಸೆಂಟ್ ಇದ್ದಿ ಸಲ್ಯಕ್
ಜೆಗ್ಗಿ
ಹಾ ಇದು
ಹ್ಮಹ್ಮ
ಮತ್ತೆನ್ನ ಸಮಾಚಾರಣ್ಣ ಯಾವಾಗ ಹೋಗ್ಬೇಕ ಊರಿಗಿ
ಎಕ್ಸಾಮ್ ಮುಗಿದೀಮ್ಯಾಗ್ ಹೋಬೇಕ ಊರಿಗಿ ಊರಿಗ ಹೋಗದಿಲ್ಲ ಎಲ್ಲಿ ಹೋಗದಿಲ್ಲ ಮಾಡಲ್ಲ ಭಾ ಏದಾ ಕೊರ್
ನನಗ ಅದಾ ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಎನ್ ಹಸ್ತಾರ್
ಅದೆ ಎಮ್ಮಿ ಕೈಯದು
ಹ್ಮ್
ಹುಲ್ ತರದು ಕುರಿ ಮೈಸ್ಕೊಂಡ್ ಬರೋದು
ಹಿಂಗ್ ಎಲ್ಲಾ ಹಸ್ತಾರನ
ಹಸ್ತಾರ್ ಫೀಲ್ಡ್ ವರ್ಕ್ ಒಟ್ಟನಲ್ ಮುಂದ್ ಜಿಂದಗಿ ಆಗಿರ್ತದ ನಮ್ದು
ಮುಂದ್ ಜೀವನದಗ ಚಲೋ ಇರದನ
ಹ್ಮ್ ಮುಂದ್ ಜೀವನ ಚಲೋ ಇರ್ತದ ಎಲ್ಲಾ ಮಾಡದೆ ಮುಂದ ಜೀವನ ಸಲ್ಯಾದು
ಹ್ಮ್
ಅದಕ್ಕ ನಾವರಕ ಟೆಂತ್ ಮುಗಿತಿಕಿ ಡೈರೆಕ್ಟ್ ಹಚ್ಚಿದೆವು ಸೆಲೆಕ್ಟ್ ಆದೇವು ಬಂದೆವು
ನಡೀತದಪ್ಪಾ ನಿಮ್ಗೆ ಟೆಂತ್ ಮುಗ್ಯಣ್ಣ ಮಾಡ್ರಿ ಬೆಸ್ಟ್ ಅದ ನಾ ಪಿಯುಸಿ ಮುಗಿಸಿನಲೋ ಅಂದ್ರ
ಪಿಯುಸಿ ಮುಗಿಸಿರಿ
ಹ್ಮ್
ಟ್ಯೂಷನ ಸೈನ್ಸ ಆರ್ಟ್ಸ್
ಆರ್ಟ್ಸ್ ಸೈನ್ಸ್ ಮಾಡಿದೀವಿ ಅಂದ್ರ ನಾವ್ ವೆಟ್ರನರಿ ಮಾಡ್ತಿದಿಲ್ಲಪ್ಪಾ ಅಗ್ರಿಕಲ್ಚರ್ ಮಾಡುತ್ತೆ
ಅಗ್ರಿಕಲ್ಚರ್ ಮಾಡ್ತೀರಿ
ಹ್ಮ್ ಇಲ್ಲ ಇದನ್ನೇ ಅದು ಇದು ಮಾಡ್ತಿದ್ದೆ ನಮ್ದು ಶಾಪುರ ಮೂಗಿದ್ ನ ಶಾಪುರೆ
ಶಾಪುರೆ ಫಿಕ್ಸ್ ಮಾಡ್ಕೊಂಡ್ರೆನ್ ಇಲ್ಲೆ
ಇಲ್ಲೆ ಶಾಪ್ರಗೆ ಮುಗಿದ್ ನಮ್ದು ಎಲ್ಲಿ ದೂರ ಹೋಗಮ್ ಅಂತೇಳಿ ನೀವ್ ನೋಡ ಅಲ್ಲೇಶ ಮಂದ್ರಿ ಬೀದರ್ ಲೇಶನ್ ಏನ್ ಸಗ್ಯ ಪಿಯುಸಿಯಾ ಪಿಯುಸಿ ಇಸ್ ಆರ್ಟ್ಸ್ ಸೆವೆಂಟಿ ಆದ ನೋಡ
ಮತ್ತ ಟೆಂತ್
ಟೆಂತ್ ಅ ಸೆವೆಂಟಿ ತ್ರೀ ಅದ
ಸೆವೆಂಟಿ ತ್ರಿ ಇದು ವೆಟರ್ನಟಿ ಮಾಡಿರಲ್ಲ
ಹ
ಇಂಟರ್ನೆಟ್ ಅದರ್ಮ್ಯಾಗೆ ಮಾಡಿರಲ್ಲ
ವೆಟರ್ನರಿ ಟೆಂತ್ ಬೇಗ ಮಾಡ್ಬೇಕು ಮತ್ತೆ ಟೆಂತ್ ಬೇಗೆ ಮಾಡ್ಬೇಕು ಮಾಡಿಗ
ಮಾಡ ಮಾಡ ಬಾರಿ ಅದ ನೋಡ್ರಿ ಕೋ
ಹ್ಮ್ ನೀನ್ ನಂಬಿಕೆ ಮ ನೀ ನಂಬ ಕ್ ಮೇಾಗ ಬರ್ತ ನೋಡ ಪಾನಿ ಸೀನರ್ ಇರ್ತದೆ ಅಲ್ಲಿ
ಬರಬರ್ ನವರ್ತ ಸೀನಿಯರ್ ರ
ಹ್ಮ್
ಹಾ ಮಲ್ಲಿಕಾರ್ಜುನ ಎತ್ತ ಕಾಣಲಾಗಿನ್
ಮಲ್ಲಿಕಾರ್ಜುನ್ ನಿನ್ಗೆ ಗೊತ್ತಪ್ಪಾ ನನ್ ಫ್ರೆಂಡ್ ಅಷ್ಟೇ ಅವ್ನು ನೀವ್ ಒಂದೇ ಓದ್ತಿರಲ್ ನೀನ್ ಅವ್ನ
ಅ್ರಒಂದ್ೆಡೆ ಹದ್ತಖರೆ ಆಗ ಕ್ವಾಲೇಜಿ ಬರೋಲ್ಲ ಅದಕ್ಕೆ್ರ
ಏನೋ ದೇವ್ರ ಮಾಡತನ ಅಂತಂದ್ರಪ್ಪ ಅವ್ರ ಊರಾಗ ಏನ ದೇವ್ರರದ ಅಂತ ತಲೆ ಹಬ್ಬ ಅದಕೆ ಬಿಡ್ತಾನಂತ
ಹಾ ಹಾ ನೀವ ಭೀ ದೇವ್ ಮಾಡ ನೀವ್ ಭೀ ದೇವ್ರ ಮಾಡಿದ್ದೀರಲ್ಲ
ನಾವ್ ದೇವ್ರು ಮಾಡಲ್ಲಪ್ಪ ನಾ್ ಆಗ್ಗಿಬರಲ್ಲದವರು ಸುಮ್ಮನೆ ಅ ಯಾಕೆ ನಾವ್ ಕಾಲೇಜ ಹೋದ್ ನಾನು ನಮ್ಗ ಆಗಿ ಬರ್ಲ ದೇವ್ರು ನಮ್ಗ ಆಗಿ ಬರ್ಲ್ಲಾ ದೇವರು
ಹ್ಮ ಹಂಗಂದ್ರಿ ಹಂಗ್ರೀ ಒಬ್ಬ ದ ದೇವರ ಆಗ್ಬರ್ಲ್ಲ ಈ ದೇವ್ರ ಆಗ್ಬರ್ಾ ಅಂದ್ರ
ಹಂಗಲ್ಲ ನಮ್ಗೆ ಅ ದವರು ಆಗಿ ಬರ್ಲ್ಲ ಅ ದವ್ರಿಗೆ ಬಟ್ಟಿಟ್ಟಿ ಏನ್ ತಗೋಂಗಿಲ್ಲ ನೈವೇದ್ಯ ಸಮಕ್ಕೆ ಆಕೋಂಗಿಲ್ಲ ಅದಕ್
ಹಂಗಗೆನಾ ಅವ್ರ ಅವ್ರ ಕುಟುಂಬದವನಂದರಿತಿ ಇರುತ್ತು
ಹಾ ನಮ್ ನಮ್ ನಮ್ಕೂ ನಮ್ ಕುೂಡ ನಮ್ಮ್ ಊರ ನಮ್ ಅಷ್ಟೇ ಆಗ ಬರಲ್ಲ
ಹಾ ಅವ್ರವ್ರ ಕುಟುಂಬದ್ದ ಅಲ್ಲಿ ನಮ್ ಕಡ್ ನಮ್ಮ್ ಕಡ್ಡಿ ಒ್ರ ಒಬರು ಇರ್ತ ಹಂಗ
ಹೆಂಗಂದ್ರ ಈಗ ನಮಗು ಈ ಇಲ್ಲಿ ಕುರ್ಕುಂದ ಮಲಯ ಗುಂಡಗುರ್ತಿ ಮಲಯ ಅಂತಾನ
ಹಾ
ಈ ಕುರ್ಕುಂದ ಮಲ್ಲ ಈಗ ಮಾಡ್ರ ಎಲ್ಲರೂ ಹಲೇ ಹಬ್ ಮಾಡ್ತಾರ ನಮ್ಮರು ನೈವೇದ್ಯದ ಎಲ್ಲಾ ಹಾಕ್ತಾರ ಆಗ್ಲಲ್ಲ ಈ ಗುಂಡು ಊಟ್ ಮಲೆ ಇದ್ದರು ಯಾರು ಮಾಡಲ್ಲ
ಹಂಗೆನು ಎತ್ತ ಅದ ಕಡೆ ಎಲ್ಲಗಡೆ ಒಂದು ಕಡೆಡಿ ಒನ್ ಎ ಟೈಪ್ ಇರುತು
ಹ್ಮ ನಿಮ್ಮ್ ಬಲ್ಲಿನ ಮಾಡ್ತಾರನಲ್ಲ ಅಲಿದ್
ನಮ್ಮಲ್ ಮಾಡ್ತಾರ ಭರಿ ಮಾಡ್ತಾರ ನಮ್ಮಲ್ಲಿ ಹಿಂದೂ ಮುಸ್ಲಿಮ ಅದ ಯಾರನ್ ನೋಡಲಿ ಎಲ್ಲ ಎಲ್ಲರ್ ಸೇರ್ ಮಾಡ್ತೇವ
ನಂಬಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ ಏ ನಂಬಂಬಲ್ಲಿ ನ ಎಲ್ಲದ ಕೋತೀವಿ
ನಾವವು ಭಿ ಒಂದ ಬಿಡದವಿ ನೋಡ ಅದ ಇಲ್ಲ ಇ ಇಲ್ಲ ಹೊಟ ಊಟಾಟ ಮಾಡ ಊಟಾಟ ಮಾಡ ಬಾಕ ನೋಡ್ಕೋತೀವಿ ಅಂತ ಹೇಳಿ
ನಾವ್ ಇಲ್ಲ ನಂಬಲಿನೊಡ್ಡ ಈಗ ನಾವು ದೇವ್ ಮಾಡಿದ್ರರು ಅವ್ರು ನಂಬಲ್ಲಿ ಊಟ ಪಟ್ಟಿದಗಿದ್ದ ಈ ದೇವ್ರ ಹೆಂಗ್ ಗೊತ್ತ ನಮ್ಗ ಅಷ್ಟೇ ನಮ್ ಮಡಗಣ್ರ ಗುಂಪಾ ಅಂತ ಅದೊಂದು
ಹಾ ಹಾ
ಅಷ್ಟ ಆಗಿ ಬಲ್ಲ ದವರ ಉಡ್ದುಲ್ಲಾ ಮಾಡತೀವಿ ನ್ನು ಬೋಸೆ ಆಡ್ತಿವಿ ಎಲ್ಲಾಡ್ತೀ ನಮ್ಮ ಮನೆ ಮುಂದೆ ಆದ ದೇವರು
ಹಾ ಹಾ ನಾವ ಭ ಎಲ್ಲ ಮಾಡ್ತ ತೇವ ಖರೆ ನಾವ್ ಊಟ ಇಟ್ ಮಾಡ್ಲ ಊಟ ಹೋಗದಲ್ಲ ನಮ್ಗ
ಏನ್ ಟು ಹೋಗ ಕಂಡ ಉಣಲ್ಲ ನೀವು ಹ್ಮ್ ಹ್ಮ್ ಹಾ ವಿಲ್ಲಪ್ಪ ತಿಂತೀವಿ ಕುರಿ ತಿಂತೀವಿ ಎಲ್ಲಾ ತಿಂತೀವಿ
ನಾ ಅದೆಲ್ಲ ಏನ್ ತಿಮ್ಮಲ್ಲ ಆ ಸರಿ ಇರುತ್ತ ಅಲ್ಲಾ ಕೆಲ್ಸ ಸ ಮಾಡ್ತೇವಿ ಎಲ್ಲ ಮಾಡ್ತೇವಿಖಾರೆ ಇಟ ಊಟಾಟ ಮಾಡಲ್ಲ ಅಟೆ
ಅದೇನ್ ಪರಗ್ ಬಿಳಲ್ ಬಿಡ ಊಟ ಅಷ್ಟ ಊಟ ಏನ ಆುತ್ತೆ
ಹ್ಮ್ ಬಾಕಂದ ನಾವ ಹಂಗ ಹಂಗ ಹಿಂಗ ಅಂತ ಏನ್ ತಿಳ್ಕೊಂಬಲ್ ನೋಡ ಅವ್ರರು ಅವ್ರನ್ನೆಲ್ಲ ಒಂದೇ ತಿಳ್ಕೊತೇವು
ಎಲ್ಲಾ ಒಂದೆಪ್ಪಾ ಇದು
ನಿ ಕುಲ ಜಾತಿಗೆ ಎಲ್ಲಾ ಯಾನ ನೋಡಲೇವ್
ಲೆ
ಹಾ
ಹಲೋ
ಹಾ ಹಲೋ
ಹಲೋ
ಹಾ ಹಲೋ
ನಮ್ಮ ದೋಸ್ತ ಫೋನ್ ಹಚ್ಚಿದ್ನಪ್ಪಾ
ಹಾ ಹಾಂ ಏನಂತ
ಬಾ ದೇವ್ರಿಗ ಬಾ ಅಂತಹಚಿ ಗುನಲ್ಲಿ
ಹ ಗುಂಡಳ್ಳಿ ಹೋಗ್ಬೇಕೇ ನೀವು
ಇಲ್ಲಪ್ಪಾ ನಮ್ಮೂರಿಗೆ ನಮ್ಮೂರು ಇರ್ಲಿಲ್ಲ ಅಂದ್ರೆ ಗಂಡಳ್ಳಿ ಗೊತ್ತಿದೆ
ಹಾ ಹಾ ಗುಂಡಳ್ಳಿದ್ರೇ ನಿಮ್ಮೂಊರಿಗೆ ಬರ್ತಾರ
ಇಲ್ಲ ಅವ್ರೂಊಾಗ ಅವ್ರದದ ನಮ್ಮೂಊರಾಗ ನಮದಾದ ನಿಮ್ ಕಾಲೇಜ ಬರ್ತಾನ ನೋಡಪ್ಪ ಅವನು ನಿಮ್ ನಿಮ್ ಊರು ನಿಮ್ ಕಾಲೇಜ ಬರ್ಲ ಅಭಿನಂದಂತ
ಹಾ ಹಾ ಅವಾಕರದಾನೇನೋ
ಹ್ ಹಚ್ಚಿದ್ದ ಫೋನ್ ಬಾ ಯಣ ಹ ದೇವ್ರ ಮಾಡಿವಿ
ಹ್ಮ್ ಹ್ಮ್ ಊಟಕ
ಊಟ್ಕಂತಲ್ಲ ದೇವ್ರಿ ಬೋಸ ಆಡಕ್ ಮತ್ತೇನ್ ಸಮಾಚಾರ ನಿಮ್ದ ಹಲೋ ಪೂರಾ ಮಳೆಗೆಳೆ ಆಗಿದೆಂತ ಹಲೋ ಹಲೋ ಹಲೋ ಹಲೋ ಮತ್ತೇನ್ ಸಮಾಚಾರ ಅಪ್ಪ ಪೂರಾ ಮಳಿ ಗಿಳಿ ಆಯದಂತ ಇನ್ ಇಲ್ವಾ ಏನ್ ಮಾಡೋಕೈತ್ರಿ ಮತ್ತೆ